ಹಾ ಕೇಳಸ
ಹಾ ಇವಾಗ ಕೇಳಸ್ತಾ ಇದೆ ನಿಮಗ್ ಕೇಳಿಸತಿದ್ಯಾ
ತ್ತದೆ
ಹ್ಮ್ ಊಟ ಮಾಡಿದ್ರಾ
ಹಾ ಹಾಗಾಯ್ತಾ
ಯಾವಾಗ ತನ್್ರಿ
ನಿನ್ ಜೊತೆ ಅಲ್ಲಿ ಕಾ ಮಾತಾಡ್ತೀನಲ್ಲ ಆಗ್ಲೇನೆೇ ತಿನ್ಬಿಟ್ಟೆ
ಹ ಸೇಮ್ ನಾನು ಅವಾಗ್ಲೇನೆೇ ತಿಂದೆ ಹ್ಮ ಏನ್ ತಿಂದ್ರ ಚಿತ್ರಾ ನನ್ನ ತಿಂದ್ರಾ
ಹಾ
ಹ್ಮ್
ನಾ ಯ ಸಮಚಾರ
ಇನ್ನು ಏನಿಲ್ಲ ನೀವೇ ಹೇಳ್ಬೇಕು
ನಮ್ದೇನ ಐತೆ ನೀವ್ ಹೇಳ್ಬೇಕು
ಹ್ಮ್ ನಮ್ದೇನಐತೆ ನಮ್ದು ಏನಿಲ್ಲ
ಹ್ಮ್
ಹ್ಮ್
ನೀ ಚಿಕ್ಕಮಂಗ್ಳೂರ್ ಕಡೆ ಹೋಗಿದ್ದಿಯಾ
ಚಿಕ್ಕಮಂಗ್ಳೂರ್ ಕಡೆಏನ ಇಲ್ಲ ಹೋಗಿಲ್ಲ
ಹ್ಮ
ಹ್ಮ್ ನೀವ ಹೋಗಿದ್ದೀರಾ
ಇಪ್ಪ ಕೇಳಿದ್ದು
ಹೌದಾ
ಹಾ ಅಂದ್ರೆ ಇಲ್ಲಿ ಹಾವೇರಿ ಹಾವೇರಿವರೆಗೂ ಹೋಗಿ ಬಂದಿದೀನಿ
ಹ ಹಾ
ಹ್ಮ
ಹಾವೇರಿ ಅಚ್ಚನ್ವೇರಿ
ಆ ಟಿಪ್ಟ್ರಂದ ನೂರ ಐವತ್ತು ಕಿಲೋಮೀಟ್ರ ಏನು
ಹಾ ಹಾ
ಹಾ ಹಾ
ಹ್ಮ್
ಮೈಸೂರ ಅರಮನೆ ದಸರಾ ನೋಡಕ ಹೊದ್ಯಾ
ಇಲ್ಲ ನೀವ್ ಹೋಗಿದ್ದೀರಾ ನೀವ್ ಹೋಗಿರ್ತೀರಾ
ನ ಅಲಭಾಗಿಲ್ಲ ತುಂಬಕದ ಕ ನೋಡಿ
ಗೆಸ್ಸು ಮಿಸ್ ಆಗೋಯ್ತು ನೆಕ್ಸ್ಟ್ ಟೈಮ್ ಕರೆಕ್ಟ್ ಆಗಿ ಎತೀನಿ
ಹ
ಹ ಗೆಸ್ ಮ ಮಿಸ್ ಆಗೋಯ್ತು ನೆಕ್ಸ್ಟ್ ಟೈಮ್ ಕರೆಕ್ಟ್ಗಿ ಹೇಳ್ತೀನಿ ಅಂದ್ರೆ
ಹ ಮತ್ತೆ
ಮತ್ತೆ ಬನ್ನಿ ಗುಲಾಬ್ ಜಾಮೂನ್ ತಿನ್ಕೊಂಡ್ ಹೋಗವ್ರಂತೆ
ಗುಲಬ ಜಾಮುನ್ ಅಸಿ ತಿಿನಲ್ಲಪ
ಫೀಸ್ ತಿಿನಾರ ಅಂದ್ರ ಅಲ್ಲ
ಹಾ
ಹ್ಮ್ ಹ್ಮ್
ಹ್ಮ
ಹ್ಮ್
ಇದ್ರಲ್ಲಿ ಪಬ್ಲಿಕ್ ಮೂವೀಸ್ ಅಲ್ಲಿ ವಾಟ್ಸಪ್ ಗಿಡ್ಸ್ಪ್ ಸಾಂಗ್ಸ್ ನೋಡ್ತೀರಾ
ಹ್ಮ್ ಹೌದು ಸಂಜೆ ಹೊತ್ತು
ಸಂಜೆ ಹೊಗ್ತಬರುತ್ತ ಮಾರ್ನಿಂಗ ೈಮ್ ಬರುತ್ತೆ
ಹ್ಮ್ ಮಾರ್ನಿಂಗ್ ನಾವ್ ಅಷ್ಟು ಬೇಗ ಹ್ಮ್ ಹೌದು
ಚೆನ್ನಾಗಿರುತ್ತೆ ಹಿರಿಯ ಮಾತಾಡೋದನು ಇದು ಚೆನ್ನಾಗಿರುತ್ತೆ ಅವ್ರ ಮಾತಾಡೋದು
ಹ್ಮ್
ಹ್ಮ್
ಹ್ಮ್
ಮ್ಮ
ಇನ್ನು ಮೂರು ಗಂಟೆಗೆ ಹಾರಟ್ ಫೇವ್ರೇಟ್ ಸಾಂಗ್ಸ್ ಬರುತ್ತೆ ಅ್ ಕೇಳಿದಿರಾ
ಹ್ಮ ನಾ ಇಲ್ಲ ನೋಡಿಲ್ಲಪ್ಪ ನಾ ಜಾಸ್ತಿ ಸೈನ್ಸ್ ಕೇಳಲ್ಲ ಯ ಅವ ಬೇಜಾರಾದಾಗ ಹಾಕ್ತೀನಿ ಅಷ್ಟೇ
ಇವಾಗ ಮೂರ್ ಗಂಟೆ ಆಯ್ತಲ್ಲಾ ಟ್ರೈ ಮಾಡಿ ನಮ್ಮ ಮನೆ ಟಿ ವಿ ಕರೆನ್ಸಿ ಖಾಲಿಯಾಗಿ ಹೋಗ್ಬಿು ದ
ಹ ಸಿಿಕಾಲ ಬಿಟೆದಯ
ಹ
ಹ್ಮ್
ಏನ್ ಮಾಡದು
ಹಾ ಸ ಕೆಲ್ಲ ಕಲ್ ಬಿಡಿಗ ಚ ನತ
ಹೌದಾ
ತಲೆ ನೋಡ್ರೆ ಸಾಂಗ್ ಕೇಳ್ತಿರೋ ಸಾಂಗ್ ಕೇಳಲ್ವ
ತಲೆನ ಹೋದ್ರೆಣ್ಣ ಇಲ್ಲಪ್ಪಾ ನಾ ಫೋನ ಸೈಡ್ ಬಡ್ತ ಪ್ಪಳಿಂದನೇ ಅರ್ಥತ್ಲೆನೋ ಬರುದ ನಂಗೆ
ಹ
ನೇಟ್ ಎಲ್ಲ ನಾ ಕುತ್ಕೊತೀನಿ ಅದ್ರಿಂದ
ಹ
ಇವಾಗ್ಾದ್ರೂ ಸಮ್ಮೀಯರ್ ಹಲೋ
ಅ
ಹಲೋ ಹಲೋ ಹಲೋ ಹಲೋ ಳಸ್ತಿದಯಾ ಹಾ